ಹ ಹಾ ಏನು
ಕಲೆ ಬಿತ್ರ
ನೀನ
ಹರಿನಾರು ಮನ ಹಿ ನೀನು
ರುಚಿ ಆಯ್ತನಾ ರುಚಿ ಆಯ್ತಿ
ಹಲೋ
ಹ ಏ್ ಮೈ
ಹುಚಿಯತ ನ ಪುಚ್ಚೆನ ದಸಣ ಕ
ಗಿಡಕ್ ನೀರ ಕಮೆ ಲ್ಲ ನತ್ ನೋಡಿ ನೀವು
ಮ್ಯಾಥೆ ನಾವು ಹಂಗ ಕೂತ ಹೆಟ ಎಟಿಕಡದಾವ
ಹ್ಹೋ
ತ್ತಾ ಹಲೋ
ಹಲೋ
ಕೆಡಾ ಹಟದ ಕೆಡಾ
ಹಲೋ
ಗಡಷ್ಟದಾವ
ಅದ ಸಾಕಷ್ಟು
ಸಾಕಷಂದಿನ
ಬಾಳ್ ಬಾಳ ಅದಪ್ಪ ನಮ್ ಕಡೆಯಿಂದ
ಹ್ಮ್ ಯಾವ
ಹ ನೀವ ಯಾವ ತೊಟ ಕೆಲ್ಲ ತಗೋಣ ನಮ್ ಯಾಕು
ಯಾವದ ಆಲೆ ಹಲೋ
ಹಲೋ
ದರ್ಶು ಯ ಕೆಡಾದ
ಹಾ ಹೇಳ
ಇಡದ ಹ
ನ ಮ ಕೇಳತಲ್ಲ
ಗಿಡಾಟಲ ಪಾಣೆ
ೇ ಪಸ್ಟ್ನ ಮಾತಾಡಿ ಕೆಲ ತಿಲಿಂಗ
ನೀ ಮಾತಾಡುದ ನಂಗ ಕೇಳ್ತೈತಿ ನಾನ್ ಮಾತಾಡೋುದು ನೀನ್ ಕೇಳ್ತೈತಲ್ಲ ಅಂಬಲ್ಲ
ಕೆಲತ ಸಂಂಗ
ಮಾತಾಡವಲ್ಲಗ ಈಪ್ಪಾಣಿ ಚೆನ್ನಾಗಿ ಹೇಗಾಗ ಬ್ಯಾರತ ನೀ ಕೇ ನೀ ಬತಿ
ಬಿಡು ನಾ್ ಮಾತಾಡ ನಿ ಕಲತಿಲ್ವಾ ಹೇಳಿ ಹೇಳಿ ಏನ್ ಕೇಳ ಹೇಳಿ ಹೇಳಿ
ಗಡ್ಯಾಟದ
ಗಿಡಗಳು ಬಾಳ ಒಂದ್ ಒಂದ್ ಇಪ್ಪತ್ತು ಇಪ್ಪತ್ತೈದು ಗಿಡದು
ಹ್ಮ ಯಾವ ಯಾರ್
ಅ ಒಂದೊಂದ್ ದಿಸ್ ಹೆಸರು ಗೊತ್ತಿಲ್ಲಪ್ಪ ಹಲದ ಇವು ಹ್ ಗೊತ್ತಾನ ಅಲ್ಸಿನ ಗಿಡ ಅಲಸನ್ ಮರೋದು
ಹ್ಮ್ ಹ್ಮ್
ಂಗ ಮ ಯ ಗಿಡ
ಹ್ಮ್
ಮತ್ತತ್ತ ಒ ಮಾಯಿಂ ಕೊ ಮತ್ತೆ ಪೇರು ಗಿಡ ಹ
ಎಳ್ ತರ್ಸಿರಿ ಎಳ್ ತರ್ಸರೆ
ಹಲೋ
ಎಲ್ಲಿನ ತರ್ಸಿರ್ ಗಿಡ
ಗಿಡ್ಗೋಳ
ಹಾ
ಆಾಯಂಕಡ ಹನ್ನೆರಡುತ್ತು
ಹ್ಮ
ಇ ನಲ್ಲಕ್ಕಾಲಯ ನಾರಲ ಇಲ್ಲ ಲೋಕ ಪ್ರ್ರಸತ ಮನೀ
ಹಾ ಹಾ
ತನ್ಟಾಮ ಯಾವ್ದ್ ತೊಂದರ್ಲ ನೀವ್ರನ
ಬಾ ಸದ
ಏ ಆದ ಮೊದ್ಲಿಂದಾಲ ಈಗ ಹೊಸಾದೊಂದ ಬೇರೆ ತೊಂದರ್ಲ
ಅದ ಬಾಜಿನ ಆಸ
ನಾನ್ೋಡಲ್ಲ ಮ ನ ಮನ್ನಿ ಬಂದಾಗ ಗೊತ್ತ ಹ್ಮ್ ಅದು ಹೊಸ ಅಏನು ಸೆಕೆಂಡ್ ಹ್ಯಾಂಡ್ ತೊಗೊಂದಿರುವ
ಸಾಲ ಬೋಸಡಿಕೆ
ಹೋದ
ಹ್ಮ್
ಅದೆಷ್ಟು ಕೋತ್ ಮೊದ್ಲೇಂದ
ಗೊತ್ತಿಲ್ ಪಾ
ಹ್ಮ್
ನಿನ್ಪೊಜಿಷನ್ ಆತ
ಅರಿಣಯ ಮಾಡತಾನ ಮೌಳನ್ನಿ
ನಿಮ್ದು ಪೊಲೀಸ್ ಏನತ್ತ ಏ.... ಎರಡು ದಿವ್ಸ
ನಾಳಗ್ ಹೋಗ್ಬೇಕ ಒಂದ್ ತಿಂಗಳ ಹೋಗ ಒಂದ್ ತಿಂಗ್ಳ ತ
ಇಲ್ಲಿ... ಎಲ್ಲಿ... ಬಿಜಾಪುರ
ಹೂ ಲೆ ಬ್ಯಾಡ ಒಡಸ
ಹಾ ಮತ್ತೆ ಅಲ್ಲೇ ನೀ ಗಾವಕತ್ಲ್ಲ ಮತ ಬಿಜಾಪುರದಾಗ
ಹಗ... ಎಲ್ಲಗಾ ಗೊತ್ತೇನ ನಂಗ್ ಮನಸಗ ಹೋಗದ ಮನಸ ಇಲ್ಲ ಮನಸ್ಸಲ್ಲ ನಾಗ ಏನ್ ಹೇಳ್ದ್ ನ ಹಿಂಗ
ಏ ಅಲ್ಲಿ ಮೂವರ್ದಾರಲ ಗಾ ಕತ್ಲ ಹಗದುಪ್ಪಾ
ಏ ಇರ್ಲಿ ಬಿಡಲೇ ಮಾರ ಅಲ್ಲಿ ಹೊರಗಬಡಾಲ್ಲ ನ್ ನಲ್ಲರ ಮ ಮಾಡತಿ
ಯಾರ ಎ ಹೋಗುದು ಬೇಟಿಗೋದು ಬರದು ರವಿವಾರ್ ಸೂಟಿ ಇರ್ತತಿ ತೆ.
ಬಿಡಾಲ್ಲ ಹೇಳ ಬಟ್ಟಾರ ಅವರ ಔಟಿಂಗ್ ವಟ್ಟೆ ಇಲ್ಲ ಎಲ್ರಿ ಒಂದ ಎರಡ ಅಪ್ಪೇ ಮುಂದ ಮತ್ತೆ ಯಾಡ್ ತಾಸು ಹೋಗಿ ಯಾಡ ತಾಸ ಹೋಗಬೇಕ ಯಾಡಾ ತಾಸ ಹೋಗಬಬೇಕ ನೂರ್ ಕಿಲೋಮೀಟರ್ ಐತಿ ಯಾಡಾ ತಾಸಿನ ದಾರಿ ಐತಿ ಮತ್ತೆ
ಅವ ಬಿಜಾಪುರಿಿಂದ.... ಬಿಜಾಪುರಿಿಂದ ಅವರು ರ
ಹಾ ಹಾ
ಯಾವ್ ಯೂರೂ ಅವ್ರದ
ಯಾವೂರ
ಹದಾಾದದಲ್ಲಪ್ಪ ಕೆಲವಲ್ತ ನಡಿ
ಯಾವ್ ಊರ್ ಪಾಯನ ಅವ್ರದ
ಕ
ಊರ್ ಯಾರ್ದ ಅದ... ಊರ್ ಯಾವದ ಅವ್ರ ಕ್ದ ಅ್ದ
ಹಲೋ..... ಬಕರಿ ಹಲೋ ಬಕರಿ ಬ ಬಕರಯ.. ಬಕರಯ.. ಬಕರ.... ಮಾತಾಡ್ ಲೇಪ್ಪ್ ನವ್ವನ್ ಹಡ ಎಂಟ ಏನು ಕೆಲವಲ್ತಿದ ಏನ್ ಗಾಯ ಗಾಯಿ ಚರ ಚರರ್ದ ಹಾ
ಅವ್ರ್ ಊರ್ ಯಾದ ಅವ್ರ್ ಊರ್ ಯಾದ
ಸಿಂದಗಿ
ಹಲೋ... ಸಿಂದಗಿ
ಹಲೋ
ತಮ್ಮೆ ಹೊಂಟಾನ ನೋಡಿ ಇವತ್ ಸಿಂದಗಿಗೆ
ಲೆ ಮರಯ... ಕೆಲ ಆತತಿ ಇಲ್ಲಯನ ಮಾತಾಡಿದ್ದು
ಕೇಳತೈತೆ
ಮತ್ತಲೇಪ... ಮಾತಾಡೋ ಗೊತ್ತು ಹೊಟ್ಟು ಹೇಳಲ್ಲ
ನೀ ಮಾತಾಡುದ್ ನಂಗ ಕ್ಯಾಲಕತ್ತ ಆರ ಕ್ಲಿಯರ್
ಹೋ
ಚಮ್ಮ್ಯ ಹೊಂಟಾನ ಸಿಂದ್ಗೀಗೆ ಸಮಮ್ಮಯ ಮಟಾನೋಡ ಜಿಂದಗಿಗೆ
ಎದ ಕದಾ
ಶಾಲಿ
ಹ
ಅಲ್ಲದ್ರಸಾಲ
ಅಕ್ಕಾ ಮೂಂದೊಕ್ಕನ್ ಮಾತಿ ಅಳಿರ್ಕ
ಹಯಬಡ ಹಲ್ಬ
ಇಮ್ರಾಯನ್ ಗುಡಿಗೆ ಹೊಕ್ಕನ್ ಮ ತಕಳ್ ಮುಂದ್
ಅಚ್ಚೇನ ಅಚ್ಚೇನಲ್ಲಿಯ ನು ಗಪ್ಪದ ಹಾ
ಎನ ಬಾಸಿಕ ತಾಂಗಗೆ ಚಿಂತಕಂತ ಹೇಳದು ಮಾತ್ರಕ್ಕ ರೋಗ
ಏನ್ ಎತ್ತಿಂಡ್ ಏನ ಆತದು ಏನ ಅದು ಓಡ ಓ ಓಡಾಕಾಲಿಲ್ನ ಇವ್ರಿಗೆ
ಏ ಅದ ಬೆ ಫಸ್ಟಿ ಬಿಟ್ಬಿಟ್ರ ಪ ಹಿಂದೆ ಮುಂದ್ ಬಿಟರು ಮುಂದ್ ಅವ್ರು ಮುಂದ್ ಹೋಗ್ಬಿಟ್ ಟ್ರು ಬಿ ಅಂಜು ಬದ್ರ ಹಿಂದ್ ಸಲ ಬರ್ತಿದೆ
ಇ ಕಾಯಿ ಹೊಡ್ದಿಲ್ಲತ್ ಹಂಗ್ ಬಿಿಟ್ರತ್ ಹೋಗ
ಹಾ ಇವ್ರ ಸುಮ್ ಹಿಡ್ಕೊಂಡ ನಿಂತ್ತಾರ ಇನ ಕಾಯಿ ಹೊಡಿಬೇಕಂತ್ ಹೇಳಿ ಅವರು ಬಲಗ್ನ ಬಿ ಮುಂದ್ ಬಿಟ್ಬಿಟ್ ಇ ಎತ್ ಅವರು ಮು್ ಪತ್ತನ ಇದ್ ಮಾಡಿದ್ ಪಾರ್ಕೊಂ ಡ ಬಿಡ ಅಾನೋ ಸ್ವಲ್ಪಂದ ಏನ್ ಸರದ್ ಬಿಡ್ತ್ ಇದು ಸ್ವಲ್ಪ ಏನ್ರ ಸ್ವಲ್ಪ ಮುಂದೆ ಒಂದೆ ಒಂದ್ ಇಟ ಮುಂದ ಹೋಗಿ ಇತ್ತಂದ್ರ ಮ ಬರ್ತಿತ್ತ ಲಾಸ್ಟಿಗೆಲ್ಲ ಅಕ್ಕಿತಿ ಮತ್ ಒಂದಿಟ್ಟ ಆದದ್ರೆ ಅ್ರ ಹನ್ನಂದ ಹೋತ ವಟ್ ಬಿಟರ ಸುಮ್ಮ
ಮತ್ ಹಂಗ್ ನಾವ್ ಇಡ್ಕೊಂಡು ನಿಂತ್ ಬಿಡ್ ಬೇಕಿತ್ ಆ ಅಲ್ಲಿ ಕಾಯಿ ಇಡ್ಲಾರದ ಹಂಗೆ ಬಿರತತಿ ನಾವು ಹಡ್ಕೊಂಡು ನಿಂತತ್ ಬಿಡುದ ಅಲ್ಲಿ ಓಡ್ಸಾರರ್ ಬ
ಎಲ್ಲೆಂಟ್ ಕ ಕೇಳಿದ್ರಪ್ಪಾ ಅವ್ರ ಏನ್ ಸುಮ್ ಆ ಅಕ್ಷನ್ ಅವ್ರ ಸುಮ್ ಆಗಣಕತ್ರ
ಹ ಪಳ್ಳ ಮರ ನೀವರುದನ ಅಡಿಸಿಿ ಮಕ್ಕ ಪೂರ ಹಾಗ
ಹ್ಮ್
ಸಮಯಾನೂ ಓಡಸ್ಕ್ಲ ಅವ್ ನ ಸಮಯ ಒಯ್ದ್ರ ಓಡ್ತಿದವ ಹಡ್ಡಿ ಹೊಟ್ಟಿ ಕಾ ಕಚ್ ದಿಕ್ಕೋತ್
ಬಿಡಿಲ ಮಾತಾ
ಎಲ್ಲಿ ಉಡ್ಯಣ ಎಲ್ಲಿ ಹಿಂದಿನನ್ ಉಡ್ಯನ
ಇನ್ನಂದ ಎಡ ಅದ ಎಡನ್ಲ್ಲ ಮತ್ತ
ಇಡ್ಕೊಂಡೊಂಡ್ ಡೋಕ್ ಎಲ್ಲ ರನ್ನಿಂಗ್ ಇದ್ದಾರ ಕೈ ಕೂಡ ಕೆತ್ತ ಇ ಸಮರ್ಥಕ ಹೆಂಗೈತಿ ರನ್ನಿಂಗ್ ನೋಡಿಲ್ಲ ಇಫಸ್ಟ್ ಒಂದಾನ ಸಮರಾಯ ಗುಡಿಯ
ಭೀಮರಾಯನಡಿ
ಮತ್ತ ಇವಂಗರಿದ್ರೆ ಅವ್ರನುೂ ಕೊಡ್ತಿಿದ್ರು ಜಕ್ಕಳ ಇಸುಗ ಹ
ಒಳಕ್ಕರ ಎಲ್ಲಿ ಮ
ಬಕ್ರೀ ಬಕ್ರ ಅಂತ ಅದ್ರೆ ಎದ್ರಾಗ
ಹಲೋ
ಹ್ಮ್
ಹಲೋ
ಮತ್ತ ಚಿಕನ್ ಸಖರಾ ಏ ಮಾಡತಿ ಹ್ಮ್ ಮುಡಿಲ್ಲ ಚಿಕನ್ ಸಾಗರ
ಹ್ಮ್ ಹಾ ಹೇಳೆ ಮೌಳಿ
ಚಿಕನ್ ಸಕ್ಕರ
ಹಗ
ನಿಯಂಂತೋಣ್ಣ ಎಮ್ಮೆ ಎಮ್ಮೆ ಎಮ್ಮೆ ನೀರು ಅದಿ ಮಗನ ತೂಕ್ದಿ ಎಮ್ಮೆ ಟ್ ವಾಜದೀಿನಿ
ಆ
ಹ
ತುಪ್ಪಾ ಎಲ್ಲ ಕೂಡ ಇದ್ ಮಾಡಿದ ಅಪ್ಪಾ ಏನತ ಮೂವಗ ಮತ್ತೆ ದರ್ಜನ್ ಆ ಹೋಗ ಪೋಲೀಸ್ ಆಗಪ್ಪಾ ಪೋಲೀಸಾ ಯಾರ ಸಾಧಾ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ಗ ಪೊಲಸ್ ಪೊಲಸ್ ಅದಕಾರಿ
ಎಸರಿಪ್ಪ
ಹ